ಹಾ
ಲೆ ಎಷ್ಟೊತ್ ಲೇಪ್ ಎತ್ತಕ್ಕ
ಏ ಈ ಬಂದದ
ಏನ ಅವನು
ಖರೆ ಹಾ ಐತಿ
ಇದ್ರನು ಯಾಕ
ಗೊತ್ತಿಲ್ಲಪ್ಪ ಪಾಯ್ಜಿನೇ ಐತಿ ಇಟತಾನೆ ಎಲ್ಲ ವಿಡಿಯೋ ಎಪ್ಪಾ ಎಲ್ಲ ನೋಡ ನೀ
ಪ್ಪ ಲೇ ಮೂರ್ ನಾಕ್ ಜರವಾದಲಿ ಅಪ್ಪಾ ಅಂದ ನಾಲಕ ಜರಾ ಬಂದೂ ಇಲ್ಲ ಇ
ಏನ್ ನಾಕ್ ಜನ
ನಾಕ್ ಜೀರೋ ಜೀರೋ ಆಗದಿ ಟೆನ್ ನಿಮಿಷ ಮಾತಾಡಿ ಎಲ್ಲಾ ಒಳಗ
ಹದನೂರು ಜೀರೋವರೆ ದು
ಹ ಮಾತಾ
ಇದೆ ಅಪ್ಪಣ
ಇವನ್ ಬಸ್ಸ ಏನು ಮಾಡಾರ ಹದ್ ಹದನೂರ್ ನೂರ್ ತಕೊಂಡ ಮಗನೇವ
ಏನು ಮಾಡಾರ ಅಂದ್ರ
ಅಂದ್ರ ಎಲ್ಲಾ ಕರೆಕ್ಟ್ಗಿ ಮಾತಾಡಿ ಮಾತಾಡಿ
ಹಾ
ಹದಿಮೂರನ ಹೊರ್ ತಕ್ಕಂಡೆ ಮಗನೇ
ಹ
ಡಿ ಏನ್ ಮಾಡಕತ್ತಿ ಹ
ಏನಿಲ್ಲ ಊಟ
ಊಟ ಆಗಿತೆ ನಿಂದ
ನ್ದೂ ಆಗೇತ್
ಚಾವು
ಚಾ ನ ಈ ಎದ್ದಿನ
ಆ
ಹನ್ನಡಕ್ಕ ಎದ್ದಿದ್ದನೆ ಹೋಗಿ ಎಗ್ ರೈಸ್ ಬಡ್ದ ವಾಪೀಸ್ ಮುಕ್ಕೊಂಡೆ ನೀನ್ ಫೋನ್ ಹಚ್ಚಿದ್ದಿ ಅಂತೆೆ
ಹ್ಮ್ ಹ್ಮ್ ಹ್ಮ್
ಹ್ಮ್ ಮತ್ತೆ
ಗಯ ಮತ್ಗೆ ಇದು ಹೋಗಿಲ್ಲೇನೋ
ಹಗೆ
ಕೆಲ್ಸಕ್ ಹೋಗಿಲ್ಲ
ಏ ಇಲ್ಲ ಅದು ಸುಮ ಬ್ಯಾಸರ ಅದಾಗ ಹೋತೀನಿ ಈಕೆ ಇಲ್ಲ ದಿನಾ ಹೋಗಲ್ಲ
ಅವ್ರು ಕರೆದಾಗ ಅಷ್ಟೇ
ಆ
ಅವ್ರ ಕರ್ದಾಗ ಅಷ್ಟೇ
ಕರ್ದಾಗ ಮೂಡ್ ಬಂದ್ರ ಹೋತಿನಿ ಅದ್ನ ಇಲ್ಲಿಕ್ಕ ಇಲ್ಲ ಅಷ್ಟೇ
ಹೌದ್ರಿ
ಬಸವಣ್ಣ ಏನ ಪಾಂಡಿಚೆರಿ ಹೋಗ್ಯನ
ಬಸಣ್ಣವು ಜ್ರ ಬಸಣ್ಣ ಇದ್ರಗೆ ಆಗ್ರ ಜಂಪ್ ಮಾಡಕಂತ ವಾದ್
ಆ
ಇದರಾಗ ಜಂಪ್ ಮಾಡಿ
ಹ್ಮ್ ಟೋಟಲ್ ಎಷ್ಟ ಬಂದುವ ನಿನುಗ ಇದ್ರಾಗ
ಏನ್ ಬರೆ ಒಂದ ಸಾವಿರ ಬಂದದ್ದು
ಸಾವಿರ ಅಂತೆ ಅಲ್ಲೋ
ಜೀರನೇ ಹೋಗ ಹಚ್ಚೋದು ಕಟ್ ಮಾಡದು ಹಚ್ಚೋದು ಕಟ್ ಮಾಡದು ಹಿಂಗೆ ಆಗ್ಯದ
ನೀ ಕಟ್ ಮಾಡಾಕೆ ಹೋಗಬಡ್ದ ಅಪ್ಪಾ ಸುಮ ಅಟ್ಟೆ ರಿಂಗ ಇಟ್ಟ ಬಿಡಬೇಕು ಇತ್ತ
ಅಷ್ಟೇ ಈಟಿನೋ ಮಾರಾಯ ಎಲ್ಲಿ ಕಟ್ ಮಾಡಿ ನಾನು ಹಾಗಗಳೆ ತಾನೇ ಕಟ್ ಆಯ್ತದ ಅದು ಸ್ವಲ್ಪ
ಹ್ಮ್ ಅದ ಏನ್ ನನ್ ಅಪ್ಡೇಟ್ ಕೇಳ್ತಾ ಫಸ್ಟ್ನೆ ಸಲ ಕೊಟ್ನೆ
ಹಾಂ
ಮತ್ ಅದೇ ಕೆಲಟೈಟ್ ಕೊಡಲಿಲ್ಲ ಅದಕ ನಾನಯತ್ ಸುಮ್ಮ ನಿಂತ್ರ ಆಯ್ತ ಅಂತ ನಿಂತೆ ಬಂತಧು ಓಮಿಲಗೆ
ಹ್ಮ ಹ್ಮ ನೀ ಇದುಕ ಫೋನ್ ಹಚ್ಚಲಿಲ್ಲ ನಂದಕ್
ಎದಕ್ಕ
ನಾ ಈ ನಂಬರ್ಗೆ
ಇಲ್ಲ ಹಚ್ಚಿಲ್ಲ
ಇವತ ಹಚ್ಚಿ ಮತಡಕ್ತಿವ್ ರಾತ್ರಿ
ಹ್ಮ್ ಇನ್ನ ಐದು ಸಲ ಹಚ್ಬಿಡು ಇದರ್ಲೆ ಸೇ ಈಗ
ಹ
ಐದು ಸಲ ಹಚ್ಚಿ ಬಿೂಡ ಈಗ
ಎಲ್ಲಿ ಐನೆ ಸತಿ ಇರ್ಬೇಕಿದನ ಇದು ತಿರುಗಿ
ಐದ್ ಸಲ ಇದು
ಮತ್ತೆ ಏನ್ ಮೂರ್ನಾಕು ಸತ್ ನೀನ್ ನೀವ ಮನೆ ಎರಡ್ತ್ ಹಚ್ಚಿದ್ದ ಜೀರೋ ಆಯತು ಇವತ್ತು ಎಡ್ ಸತ್ಚ್ಚಿನ ಜೀರೋಯ್ತು ಇವತ್ತು ಇದೊಂದು ಈಗ
ಅದ್ನ ಜೀವರಾಗಿದ್ದು ಇಡ ಕೌಂಟ ಅದ ಇದ್ದೇನಾ
ಹ ಮತ್ತ ರ ಕೌಂಟ ಆಗಿ ರೊಕ್ಕ ಕಟ್ ಆತ ಅದ್ರಾಗ
ಎಷ್ಟು
ಎಷ್ಟು ನೋಡಮ್ಮ ಹ ಹನ್ನೆನೂರು ಹದಿಮೂರುನೂರು ಬರದು ಬರೀ ಎರಡ್ ನೂರು ಮುನ್ನೂರು ಬಂದದ
ಹಾ..
ಓ ಮತ್ತ.
ಹಂಗಂದ ನಿನ್ಕಿದ ಜಾಸ್ತಿ ಜೋರ ಅದು.
ಏಸದ ಜೀರೊ.
ಒಂದತ್ತದವು.
ಟಾಸ್ಕ್ ಕೆಸ್ ಕ ಕಂಪ್ಲೀಟ್ ಮಾಡಿ.
ಆ ಬರೀ ಇಡ ಇಟ್ ದಿನ ಕೂಡೇ ಅತ್ತು.
ಮಾತ್ ಅದ ಹತ್ ಜೀರ ಆಡ್ತವ ನಿನ್ನನವ್ ನಿನಗ.
ಹ್ಮ ಹ ಏನ ಬರಿ ನಾನ ನನ್ಗ ಅಷ್ಟ ಗೊತ್ತಿದ್ದಿಲ್ಲ ಮನ್ನೆನ ಹೇಳಿದ್ನೆಲ್ ನಿನ್ಗ ಒಂದ್ ಐದ ಮಂದಿಗೀ ಸುಮ್ ಉಪೇದಪ್ಪಿ ನಂಬರ್ಗ ಹಚ್ಚಿನ.
ಹ್ಮ್
ಆಮೇಲೆ ಐದ ನಮ್ ದೋಸ್ತ್ರ ಹಿಂಗ ನಿನ್ನೆ ಒಂದ್ಯಾಡ್ ಬಸವಣ್ಣ ನು ಹಿಟ್ಟ ಹ ಹಿಂಗಾಗಿ ಎಲ್ಲಾ ಒಂದು ಟೋಟಲ್ ಒಂದು ಹತ್ತಾದವ್. ಹ್ಮ್ ಮತ್ತ.
ಮತ್ತ ಏನಪ್ಪ. ಎಕ್ಸಾಮ್ ಯಾವಾಗ ಅವಲೇ. ಎಕ್ಸಾಮ್ ಯಾವಾಗ ಅದಾವ.
ಸೋಮಾರ ಲ ಸ್ಟಾರ್ಟ್ ನೋಡ.
ಸಾಮಾರ್ಲಾಸಾ
ಹ್ಮ್ ಇದು ಯಾರ ಫೋನೇ ಬ್ಯಾರಾರ ಫೋ ಆ
ಈ ಸೋಮಾರ ಅಂತ ಹೇಳಿದೆಲ್ಲ.
ಬೋಳಿ ಮಕ್ಕಳು ಮುಂದಕಾಕ್ಕೋಂತ ಹೊಂಟಾರ. ಹ್ಮ್ ನಮ್ದೇ ರೂಲ್ಸ್ ಅಲ್ಲ ಕಾಲೇಜ್ನಾಗ.
ಹ್ಮ್
ಅದೇ ಇದು ಎಲ್ಲ
ಹಾಂ ನಿಮ್ಮ್ದೇ ರೂಲ್ಸ್ ಅನ. ಹಾ
ನಮ್ ಕಾಲೇಜ್ ಆಟೋನಮಸ್ ಅವರೇ ಪೇಪರ್ತಗೀತಾರ ಅವ್ರೇ ಇದನ್ ಚೆಕ್ ಮಾಡ್ತಾರಲ್ಲ.
ಹ್ಮ ಹ್ಮ
ಮತ್ತ ಬೋಳಿಮಕ್ಳು ಎಲ್ಲ ಇ ಮಾಡ್ಕೊಂಡ
ಹ್ಮ್ ಹ್ಮ್ ನಿಮ್ಮಿ ಹಾಸ್ಟೆಲ್ ದಾಗ ನೆಟ್ವರ್ಕ್ ಬರಲ್ಲನು.
ಏನ್ ಬರ್ಲ
ಹಾಸ್ಟೆಲಿಗ್ ಯಾಕ್ ಬರಲ್ಲ ಹೇಳು
ಗೊತ್ತಿಲ. ಮತ್ತೆ. ವೈಫೈ ತೊಗೊಂಡಿರ್ತೀನ್, ಎ ಏನಿಲ್ಲ ಬುಕ್ಕ ತಗ್ದಿಲ್ಲ ಅದ್ ಹೆಂಗ ಐತ್ ಯಾವ ಪಟ ಐತಿ ಯಾವ್, ಇದ ಐತಂತ ಗೊತ್ತಿಲ್ಲ ನನಗೆ. ನೋ ಎಗ್ಸಾಮ್ ಬಂದಾಗ.
ಹ್ಮ ಹ್ಮ ಚೀಟ ಗೀಟ್ ಕೊಡ್ತಾರ್
ಕರೆ ಹೂ ಹೆ ಹಂಗಿತ್ತು ನನ್ ಯಾಕ್ ಬ ಕಳಸ್ಕೊತಿದ್ ನೋಡ
ಹ್ಮ್
ಹ್ಮ್ ಮತ್ತಣ
ಮತ್ತೆ ಏನಪ್ಪಾ
ನಾನ್ ಸೆಕೆಂಡ್ ಪಿ ಯೂ ಸಿ ಬರ್ ಅಲ್ಲಿ ಕಲ್ತೀನಲ್ಲ ಅಲ್ಲ ಅಂದ್ರೆ ಫುಲ್
ನಾ ಅದಕ್ಕೆ ಎಷ್ಟು ಹೇಗ ನನ್ ಸೆಕಂಡ್ ಪಿ ಯೂ ಸಿ
ನೈಂಟಿ ಒನ್
ನೀನೇತ್ಯವನ್ ಅಲ್ಲ
ಹ್ಮ್ ಪಿ ಸಿ ಎಂ ಬಿ ಎಷ್ಟ್ ಹೇಳು ಫಿಸಿಕ್ಸ್ ಹೇಳು
ಆ
ಫಿಸಿಕ್ಸು
ಏನ್ ನೈಂಟಿ ಏಟ್
ಅಲ್ಲಾ ಫಿಸಿಕ್ಸು ಏ ಸೆಕೆಂಡ್ ಪಿ ಯು ಸಿಲಿ ನೈಂಟಿ ಒನ್ನು
ಹ್ಮ್
ಹ ಅದ್ರಲ್ಲಿ ಫಿಸಿಕ್ಸು ಬರ್ದು ಫಿಸಿಕ್ಸು ಮಾಥ್ಸ್
ಹ
ಫಿಸಿಕ್ಸಿಗೆ ನೈಂಟಿ ನೈನ್ ಇಂಟ್ರಲ್ ಮಾರ್ಕ್ಸ್ ಒಂದೇ ಮಾರ್ಕ್ಸ್ ಕಡಿಮೆ ಮಾಡವ್ನೆ ಬೋಳಿಮಗ
ಅಬ್ಬೊ ಔಟ್ ಆಫ್ ಔಟ್ ಮಾಡಿಯನಂಗರ ಫಿಸಿಕ್ಸ್
ಹ ಫಿಸಿಕ್ಸು ನಾನ್ ಬರ್ರಿ ಔಟ್ ಆಫ್ ಔಟು ಇಂಟರ್ನಲ್ ಒಂದ್ ಕಮ್ಮಿ ನೈಂಟಿ ನೈನಾ ಬಯೋಲಾಜಿ ನೈನ್ಟಿ ಏಟ್
ಹಬಬಬಬಾ
ತಮೆಟಿಕ್ಸು ನೈಂಟಿ ಏಟ್
ಅಬಬಬಬೊ
ಕೆಮಿಸ್ಟ್ರಿ ಒಂದೆ ಯಪ್ಪಾತೈಡಗೈತಿ ಕೆಮಿಸ್ಟ್ರಿ ಒಂದೇ ಕಮ್ ಬಿದ್ದಿದ್ ಒಟ್ಟು ಎಲ್ಲ ಹ್ಮ್ ಟಾಪರ್ ಆಗಿದ್ನಲ್ ಬಂದು ಸರಿ ಹ್ಮ್ ತಂದು ಐದು ಲಕ್ಷ ಸಬ್ಸ್ಕ್ರಬರ್ ಕೂಡ ಕಂಪ್ಲೀಟ್ ಆಗ್ಯತೆ ನೀವು ಓದ್ಬೇಕಣ್ಣ ಏ ದೂಕ್ ಬೇಡ ಹ್ಮ್ ಅಕ್ಕಡೆ ಆಕ್ಕಡೆ ನೋಡ್ ಅವ್ನ್ ಪಾಯ್ಸ ಈರಫೋನ್ ಅಕೋಲೆ
ಓದ್ಬೇಕ್ ಮತ್ತ
ಒದ್ಬೋಕ್ ಮತ್ತೆ ಇಲ್ಲಿ ಬಂದು ಇಸ್ ಹರ್ಟೆ ಹೊಡ್ದ್ಯೇನು,
ನಾ ನೀ ನಂಬರಿಗ್ ಹಚ್ಚಿಲ್ಲಲ್ಲ,
ಏ ಮತ್ ಈ ನಂಬರಿಗ್ ಹಚ್ಚಿಲ್ಲ ಅನ್ಸಕತಾದೆನ್ ನಿನಿಗೆ
ಅಕ್ಕೆ ಏನು? ಇದ್ ನೀವು ಬರ್ತಾವ
ಹಾ ಮತ್ತೆ ಬರ್ಲ ಮಾಡಿ ನೀನು ಹ ಹಲೋ ಹಲೋ
ಹ್ಮ
ಹಲೋ ಇ ನೆಟ್ವರ್ಕ್ ಬದಲು ಬಾಲೇನನು?
ಹ್ಮ
ಹೇಳ
ನಾನ್ ಜಾಸ್ತಿ ಡೋವ ಮಾಡಿ
ನೆಟ್ವರ್ಕ್ ಇದ್ದಲ್ಲಿ ಬಲ್ಲ ಎಪ್ಪವ ಹಾ ಹಲೋ
ಅ ಹ
ಹಲೋ ಹಾಂ
ಹಲೋ ಹಲೋ
ನನಗ್ ಕೇಳಕ್ತ್ತ ನನಗ ಕೆಳಕ ಪ್ಲೇ
ರಮೇಶ ಹಲೋ ಹ